ಯಪ್ಪ ಕೇಳಸ್ತಿಲ್ವಾ.
ಹೆ ಕೇಳಿಸ್ತೀದೆ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ.
ಹೌದಾ ಇವಾಗ ಕ್ಲಿಯರ್ ಆಯ್ತಾ.
ಸರ್ ಇಲ್ಲ
ಇವಾಗ ಓಕೆ ನಾ
ಸರ್ ಇವಾಗ ಸ್ವಲ್ಪ ಇದೆ ಸ್ವಲ್ಪ ಇದೆ.
ಹ್ಮ್ ಹ್ಮ್ ಇಲ್ಲ ಇಲ್ಲನೇನೂ ಇಲ್ಲ ಡಿಸ್ಟ್ ಬೆನ್ಸ್ ಕ್ಲಿಯರ್ ಆಗಿದ್ದೆ ಹೇಳಿ
ಸರ್ ಹೌದಾ ಈಗ ನಮ್ಮ್ ಕಾಲೇಜ್ ಅಲ್ಲಿ ಪ್ರಾಜೆಕ್ಟ್ ಎಕ್ಸ್ ಪೋ ಇದೆ.
ಹಾ
ಹಾ ಪ್ರಾಜೆಕ್ಟ್ ಎಕ್ಸ್ ಪೋ ದಲ್ಲಿ ಈಗ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಸರ್ ನಮ್ಮ್ ಪ್ರಾಜೆಕ್ಟ್ ಬಂದ್ಬಿಟ್ಟು. ಇದು ಫಲ್ಟ್ ಡಿಟೆಕ್ಷನ್ ಅಂಡ್ ಟ್ರಾನ್ಸಮಿಷನ್ ಲೈನ್ಸ್ ಅಂತ.
ಹ್ಮ್
ಆದ್ರೆ ಈಗ ನಮ್ಮ ಪ್ರಾಜೆಕ್ಟ್ ನಾವು ಏನೇನ್ ಯೂಸ್ ಮಾಡಿದ್ ಇಕ್ವಿಪ್ಮೆಟ್ಸ್ ಅಂದ್ರೆ. ಒಂದು ರೆಕ್ಟಿಫೈರ್ ಯೂಸ್ ಮಾಡಿದ್ವಿ. ಮತ್ತೆ ಒಂದು ಡಿ ಎಲ್ ಚಾನಲ್ ರಿಲೇ ಯೂಸ್ ಮಾಡಿದ್ವಿ.
ಹ
ಮತ್ತೆ ಒಂದು ಗ್ರೌಂಡಿಂಗ್ಗೋಸ್ಕರ ಒಂದು ಗ್ರೌಂಡಿಂಗ್ ಯೂಸ್ ಮಾಡಿದ್ವಿ.
ಹಾ
ಮತ್ತೆ ಪೋಲ್ಸ್ ಟೂ ಪೋಲ್ಸ್ ಯೂಸ್ ಮಾಡಿದ್ವಿ. ಮತ್ತೆ ಲೈನು ಟೂ ಪಲ್ಸ್ ಗೆ ಲೈನ್ ಕನೆಕ್ಟ್ ಮಾಡಿದ್ವಿ. ಮತ್ತೆ ಒಂದು ಸಾಕೆಟ್ ಕನೆಕ್ಟ್ ಸಾಕೆಟ್ ಗೆ ಪಿನ್ ಕನೆಕ್ಟ್ ಮಾಡಿದ್ವಿ.
ಹಾ.
ರೀ ಈ ರೆಕ್ಟಿಫೈರ್ ಏನ್ ಮಾಡುತ್ತೆ ಅಂದ್ರೆ
ಹಾ ಈಗ ಸಾಕೆಟ್ ಇಂದ ಬರೋ ಟು ಟ್ವೆಂಟಿ ವರ್ಡ್ನಾ ರೆಕ್ಟಿಫೈ ಮಾಡ್ಬಿಟ್ಟು ನಮ ರಿಲೆ ಬಂದ್ಬಿಟ್ಟ ಫೈವರ್ಡ ರಿಲೆ
ಹಾ.
ರಿಲೆ ಫೈವಡ್ ಸಪ್ಲೈನ ರೆಕ್ಟಿಫೈ ಮಾಡ್ಬಿಟ್ಟು ಸ್ಟೆಪ್ ಡೌನ್ ಮಾಡಿ ಕರೆಂಟ್ ನ ಸ್ಟೆಪ್ ಡೌನ್ ಮಾಡ್ಬಿಟ್ಟೂ ರೆಕ್ಟಿಫೈರಿ ಕ್ ಇದು ಡುಯೆಲ್ ಕೊಡೋದು ಸರ್ ಇಲ್ಲೇ ಏನಾಗಿ ಯೂಸ್ ಹ್ಯಾಕ್ಟ್ ಆಕ್ಟ್ ಮಾಡುತ್ತೆ ಅಂದ್ರೆ ಸರಿಲೇ ಬಂದ್ಬಿಟ್ಟ ಈಗ ಅದ ಅದು ಒಂದು ಅದು ಒಂದು ಸ್ವಿಚ್ಚಿಂಗ್ ಡಿವೈಸ್ ಅದ ದ ಟ್ಯಾಕ್ಸ್ ಇಸ್ ಎ ಸ್ವಿಚ್ ಆಲ್ಸೋ ಅದ ಅದೊಂದು ಸ್ವಿಚ್ ಆಗಿಯೂ ಕೂಡ ಕೆಲಸ ಮಾಡುತ್ತೆ ಮತ್ತೆ ಅದು ಒಂದು ಸೆನ್ಸಿಂಗ್ ಡಿವೈಸು
ಹ್ಮ್.
ಸರ್ ಇಗ ಏನಾದ್ರು ಲೈನ್ ಟು ಲೈನ್ ಟ್ರಿಪ್ ಆದ್ರೆ
ಹ್ಮಾ.
ಅದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಏನೋ ಜೋರಾಗಿ ಗಾಳಿ ಬಿಸ್ತಿರುತ್ತೆ ಜೋರಾಗಿ ಮಳೆ ಬರ್ತಿರುತ್ತೆ
ಹಾ.
ಏನೋ ಬರ್ತಿರ್ಬೇಕಾದ್ರೆ ಈಗ ಲೈನ್ ಟು ಲೈನ್ ಟಚ್ಚಾದ್ರೆ ದೊಡ್ಡ ದೊಡ್ ಅ ಬೆಂಕಿ ಅನಾಹತ್ಗಳು ಅಗ ಅವಘಡ ಆಗ್ತವೆ
ಹಾ.
ಅದು ಆಗ್ದಂಗೆ ತಡೆಗಟ್ಟೊಕೋಸ್ಕರ ಏನಂದ್ರೆ ಲೈನ್ ಟು ಲೈನ್ ಫಾಲ್ಟ್ ಆದ್ರೆ ಪಟ್ ಅಂತ್ ಅಲ್ಲೆ ಪವರ್ ಸಪ್ಲೈ ಕಟ್ ಆಗ್ಬೇಕು
ಕಟ್ಟ್ ಆಗ್ಬೇಕಾ ಅಥವಾ ಆಗುತ್ತಾ
ಕಟ್ಟ್ ಆಗುತ್ತೆ. ನಮ್ ಪ್ರಾಜೆಕ್ಟ್ ಅಂದ್ರೆ ನಮ್ ಪ್ರಾಜೆಕ್ಟ್ ಯೂಸ್ ಮಾಡಿದ್ರೆ ಹ ಮತ್ತೆ ಲೈನ್ ಟು ಗ್ರೌಂಡ್ ಏನಾರ ಲೈನ್ ಕಟ್ ಆಗ್ಬಿಟ್ಟು ನೆಲಗ್ ಮೇಲ್ ಬಿದ್ರುವಾ ನೆಲದ ಮೇಲ್ ಬಿದ್ರು ಅಲ್ಲಿ ಗ್ರೌ ಇದು ಪವರ್ ಸಪ್ಲೈ ಕಟ್ ಆಗುತ್ತೆ. ನಿಮ್ಮ್ ಮುಂದಕ್ಕೆ ಏನು ಕಟ್ಟಾದ ತಕ್ಷಣ ಏ ಬೀಳೋದ್ರಿಂದ ಕಟ್ಟ್ ಆದ ತಕ್ಷಣ ಪವರ್ ಸಪ್ಲೈ ನಾವು ಕಟ್ ಆಗೋದ್ರಿಂದ ಆಟೋಮೆಟಿಕ್ ಆಗಿ ಈಗೇನ ಯಾರಿಗೂ ಹಾನಿ ಆಗಲ್ಲ ಹಾ ಮತ್ತೆ ಅದು ಅಷ್ಟ ಆಗುತ್ತೆ ಮತ್ತೆ ನಮ್ದ ಪ್ರಾಜೆಕ್ಟ್ ನ ಎಲ್ಲೆಲ್ಲಿ ಯೂಸ್ ಮಾಡ್ಬಹುದು ಅಂದ್ರೆಗ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ಬಹುದು ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡೊದ್ರಿಂದ ಅವರು ಲಾರ್ಜ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ವೈರ್ಸ್ನೆಲ್ಲ ಯೂಸ್ ಮಾಡಿರ್ತಾರೆ
ಅದೇನಾದ್ರು ಫಾಲ್ಟ್ ಆದ್ಮೇಲೆ ಏನಾರ ಲಾ ಎಲ್ಲಾ ಸುಟ್ಟು ಹೋದರೆ ಕಾಸ್ಟ್ ತುಂಬಾ ಎಫೆಕ್ಟಿವ್ ಇರುತ್ತೆ.
ಹಾ.
ಅದ್ ದೊಡ್ಡ ದೊಡ್ಡ ಆಕ್ಸಿಡೆಂಟ್ ಆಗ್ದಂಗೆ ತಡಿಬಹದು ಸರ್ ನಮ್ ಪ್ರಾಜೆಕ್ಟ್ ಯೂಸ್ ಮಾಡ್ಕೊಂಡ್
ಚೆನ್ನಾಗಿ ಇದ್ಯಲ್ಲ ಪ್ರಾಜೆಕ್ಟು
ಹಾ ಸರ್ ಈಗ ನಮ್ಮ್ ಪ್ರಾಜೆಕ್ಟಗ್ ಬೇಕಾದ್ರೆ ನಿಮ್ಗ್ ಸ್ವಲ್ಪ ಡೆಮೊ ತೋರಿಸ್ತಿದ್ವಿ ನಾಳೆ ಬರ್ತೀರಾ
ಹ್ಮಾ ಸದ್ಯಕ್ಕ ಆಗಲ್ಲ ಇನ್ನೊಂದು ಟೂ ಡೇಸ್ ಬಿಟ್ಟು ಬಂದ್ರೆ ಓಕೆನಾ. ಸ್ವಲ್ಪ ಬೇರೆ ವರ್ಕ್ ಮೇಲೆ ಹೊರ್ಗಡೆ ಇದ್ವೀ
ಓಹೋ.
ಹ್ಮ್ ಇಲ್ಲಾ ಆ ಟಾಪಿಕ್ ಚೆನ್ನಾಗಿದೆ
ಹಾ.
ನೋಡಣ ಬಿಡಿ ಅಲ್ಲಿಗ್ ಬರ್ತೀನಿ ಒಂದ್ಸಲ ಡಿಕಸ್ ಮಾಡಣ ಅದ್ರ ಬಗ್ಗೇ
ಹ್ಮ್ ಹ್ಮ್
ಹಾ ಇಲ್ಲ ಅದು ಟಾಪಿಕ್ ಚೆನ್ನಾಗಿದೆ ಬಿಡಿ ಪರವಾಗಿಲ್ಲ ಅದೇ ನಾವು ಮಾತಾಡ್ತೀನಿ ನಮ್ ಸರ್ ಹತ್ರ ಎಲ್ಲ. ತಾಡಿ ಅದ್ನಯೇನಾರು. ಬೈ ಮಾಡೋ ವ್ಯವಸ್ಥೆ ಮಾಡ್ತೀನಿ ಆ ಟಾಪಿಕ ಆ ಹು. ಪ್ರೈಸ್ ಬಗ್ಗೆ ಎಲ್ಲ ಏನ ಅಲ್ಲೇ ಮಾತಾಡ್ದ ಅಥವಾ ಏನಾದ್ರು ಇನ್ಫಾಮ್ ಮಾಡ್ತ ಇನ್ಫಾರ್ಮ್ ಮಾಡ್ಬೇಕಂದ್ರ ನಮ್ಮ ಭಾಸ್ಕಲ್ಲಿ ಇನ್ಫಾರ್ಮ್ ಮಾಡ್ತಿದ್ದೆ.
ಹಾ ಹಾ
ಹ ಪ್ರೈಸ್ ಬಗ್ಗೆ ಏನಾದ್ರು ನೀ ಅದೇ ಇದು. ಹ ಈಗ ಪ್ರಾಜೆಕ್ಟ್ ನ ಈಗ ಬೈ ಮಾಡೋದಕ್ಕೆ ನಮ್ಮ್ ಬಾಸ್ ಹತ್ರ ಮಾತಾಡೋಣ ನಾನು ಮಾತಾಡ್ತೀನಿ.
ಹ್ಮ್ ಹ್ಮ್
ಆ ಒಂದ್ ವೇಳೆ ಅವರಾಗಿ ಗ್ರೀನ್ ಸಿಗ್ನಲ್ ಕೊಟ್ಟು ಓಕೆ ಅಂತ ಹೇಳೋದಾದ್ರೆ
ಹ್ಮ್
ಹ ಈ ಪ್ರೈಸ್ ವೈಸ್ ಎಲ್ಲ ಬಂದ್ಬಿಟ್ಟು ಏನ್ ಪ್ರೈಸ್ ಹೇಳ್ತೀರ ನೀವು ಏನು ಅಂತ.
ಸರಿ ಇ ಅಲ್ಲ ಅಲ್ಲ ಅ ನೀವು ಫಸ್ಟ್ ಪ್ರಾಜೆಕ್ಟ್ ನೋಡಿ ಸರ್ ನಿಮ್ಗೆ ಇಷ್ಟ ಆದ್ರೆ ಆಮೇಲೆ ಮಾತಾಡೋ.
ಅಲ್ಲಲ್ಲ ಓಕೆ ಓಕೆ ಓಕೆ ಬಟ್ ಅದು ನಮ್ಮ್ ಬಾಸ್ ಹತ್ರ ಹೇಳಿ ನಾನ್ ಕನ್ವೇ ಮಾಡ್ತೀನಿ ನನ್ ಇದ್ ಮಾಡೋದಕ್ಕೆ ಈಗ ಯಾಕಂದ್ರೆ ಈಗ ಮಾಡಲ್ಲ ನೋಡಿದ್ರೆ. ಇದ್ ಮಾಡ್ಬೋದು ನೀವ್ ಹೇಳ್ತಾರ ನಿಜಾನೇ ಬಟ್ ನಮ್ ಬಾಸ್ ಹತ್ರ ಓಕೆ ಮಾಡ್ಕೊಂಡ್ರೆ ಈಗ. ಅವರು ಯಾವ್ದೇ ಕಣಕ್ಕೂ ಬರಕಕ್ಕಗಲ್ಲ ಈಗ ಅವರು ಸಿಕ್ಕಾಪಡ್ಟ್ಟೆ ಬಿಸಿ ಇರ್ತಾರೆ. ಬೇರೆ ವರ್ಷಲ್ಲ ಇರ್ತೇವೆ ಮತ್ತೆ ನಮ್ಮನ್ನೆ ಕಳ್ಸೋದು ನಾವೇ ಬರೋದಲ್ವಾ ಅಲ್ಲ ಐಡಿಯಾ ಚೆನ್ನಾಗಿದೆ ಬಟ್ ನಾನು ಈ ತರ ಎಲ್ಲಾ ಇದೆ. ಈತರ ವರ್ಕ್ ಆಗುತ್ತೆ ಅಂತ ನೀ ಏನಿಗೆ ಹೇಳಿದ್ರಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀ ನಮ್ಮ್ ಭಾಷೆ. ನಾನು ಹೇಳ್ಬಿಟ್ಟು ಕನ್ವೇ ಮಾಡ್ತೀನಿ ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ಈಗ ನೀವ್ ಹೇಳಿ. ಟಾಪಿಕ್ಗೆ ಜಸ್ಟ್ ನಾವು ಅಲ್ಲಿ ಬಂದ್ಬಿಟ್ಟು ಔಟ್ಪುಟ್ ಮಾಡ್ತೀವಿ ಯಾವತರ ಹೌದಾ ಅಲ್ವಾ ಆಗತ್ತಾ ಇಲ್ವಾ ಅಂತ ಕೇಳ್ಬಿಟ್ಟು ಅಲ್ವಾ. ಅದ್ನ್ನ ಕ್ರಾಸ್ ವೆರಿಫೈ ಮಾಡದ್ನಾವು ಅಲ್ಲಿ ಬಂದ್ಬಿಟ್ಟು ಆ ಮಾಡ್ಯುಲ್ ಯಾವ್ತರ ವರ್ಕ್. ವರ್ಕ್ ಆಗುತ್ತೆ ಅನ್ನೋದು ನೋಡು ಈಗೆಲ್ಲ ನೀ ಇನ್ಫಾಮ್ ಮಾಡಿದ್ರಿ ಈ ತರ ವರ್ಕ್ ಆಗುತ್ತೆ ನಾನ ಏನ್ ಯೂಸ್ ಮಾಡಿದೀನಿ. ಯೂಸ್ ಮಾಡ್ರಿ ಇದು ಯಾವ್ ತರ ವರ್ಕ್ ಆಗುತ್ತೆ ಅ ಅನ್ನೋದ್ರ ಬಗ್ಗೆ ಈಚ್ ಅಂಡ್. ಎವ್ರ ಇನ್ಸ್ಟ್ರಮೆಂಟ್ ಬಗ್ಗೆ ನೀ ಹೇಳಿದ್ರಲ್ಲ ಅ ನಾನು ಅವರಿಗೆ ಕನ್ಮೆ ಮಾಡ್ತೀನಿ. ಅವ್ರ ಏನ್ ಹೇಳ್ತಾರೆ ನೋಡ್ಕೊಂಡು.
ಹ್ಮ್
ಈಗ ನಂಗಂತೂ ಈಗ ಟಾಪಿಕ್ ಇಷ್ಟ ಆಯ್ತು ಲೈಕ್ ಆಯ್ತು ಯಾಕಂದ್ರೆ. ಆ ಫ್ಯಚರಟ್ರಿ ಸ್ಕೋಪ್ ಕೂ ತುಂಬಾ ಇದೆ ಇದಕ್ಕೆ ನಮಗೆ ಈಗ ಫಾಲ್ ಡಿಟೆಕ್ಷನ್ ಅಲ್ಲಿ ಈಗ ಎಲ್ಲ ಹತ್ರನೂ. ಈ ಮ್ಯನ್ಯುವಲ್ ಡಿಟೆಕ್ಷನ್ ಏನ್ ಮಾಡಕ್ ಆಗಲ್ಲ.
ಹ್ಮ್
ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ನ ಸೆಟ್ ಮಾಡಿ ಇದ ಮಾಡಿ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ತುಂಬಾ. ಈಗ ಲಾಂಗ್ ಟ್ರನ್ಸ್ಮಿಷನ್ ಲೈನ್ಸ್ ತಕೊಂತ ಹೋದೆ ನಾವು ಈಗ ಸುಮಾರು ಈ ನೂರ. ಇನ್ನೂರು ಮುನ್ನೂರು ಕಿಲೋಮೀಟರ್ ಗಟ್ಲೆ ಎಲ್ಲಾ. ಪವರ್ ಸಪ್ಲೈ ಟ್ರಾನ್ಸಿಕ್ಷನ್ ಆಗ್ತಿರುತ್ತ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತಲ್ಲ ಅಂತ ಟೈಮ್ ಅಲ್ಲಿ ಕಷ್ಟ ಆಗುತ್ತೆ ಮ್ಯಾನಯಲ್ ಡಿಟಕ್ಷನ್ಲ್ಲಯೆಲ್ಲಾ ನೋಡ್ತಾ ಹೋಗೋದ್ರಾದ್ರೆ ಏನ್ ಫಾಲ್ಟ್ ಅಯ್ತೆ ಅಂತೇಳ್ಬಿಟ್ಟು.
ಹ ಸರಿ ಇ ಇನ್ನೊಂದ್ ಎಲ್ಪ್ ಏನ ಇನ್ನೊಂದ್ ಎಲ್ಪ ಏನಆತ್ತ ಅಂತ ಅಂದ್ರೆ. ಹಾ ನೀವು ಎಲ್ಲೇ ಕೂತಿದರು ನಿಮಗೆ ಮೆಸೇಜ್ ಬರುತ್ತೆ ಈಗ.
ಅಲ್ಲ ಅಲ್ಲಾ ಅದು ಗೊತ್ತಾಯ್ತು ನೀವು ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಾ.
ಹಾ
ಅಂದ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ಈಗ. ನಮಗೆಲ್ಲ ಆಟೋಮೆಟಿಕಲಿವು ಟ್ರನ್ಸ್ಮಿಷನ್ ಲೈನ್ ಶಾರ್ಟ್. ಆಯ್ತು ಅಂದ್ರೆ ಗ್ರೌಂಡ್ ಆಯ್ತ ಅಂದ್ರೆ ನಮ್ಮಗೆ ಅಲ್ಲಿ ಆಲ್ರಡಿ ಪವರ್ ಸಪ್ಲೈ ಕಟ್ ಆದಾಗ.
ಹ್ಮ
ನಾವು ಎಲ್ಲಿ ಏನು ಅಂತ ನೋಡಕೊಂಡಾಗ ನಮಗೆ ಪರ್ಟಿಕ್ಯುಲರ್ ಇಂಥ ಪ್ಲೇಸ್ ಅಲ್ಲಿ ಅಂತ ಐಡೆಂಟಿಫಿಕೇಶನ್ ಕಡೂ ಮ ಮಾಡಕೋಬಹುದು ನಾವು.
ಹ್ಮ್ ಮತ್ತೆ ಸ್ಕಾಡ ಏನೂ ಯೂಸ್ ಮಾಡೋದ್ರಿಂದ ಅದು ಲೋಕೇಷನ್ ಕೂಡ ತೋರುಸುತ್ತ್
ಹಾ ಹಾ ಅದೇ ಅದೇ ಅದೇ ಅದೇ ಹಾ ಹ ನೋಡೋಣ ಅದು ನಾನ್ ಕನ್ವೇ ಮಾಡ್ತೀನಿ ನೀವು ಅದು ಪ್ರೈಸ್ ವೈಸ್ ಅಲ್ಲಿ ಏನಾದ್ರು ಹೇಳಿದ್ರೆ ನಾನು ಅದನ್ನ ಟಾಪಿಕ್ ಕನ್ವೇ ಮಾಡ್ ತ್ತೀನ್ ನಾನು ಕನ್ವೆೇ ಮಾಡ್ಬಿಟ್ಟು ಇಷ್ಟು ಪ್ರೈಸ್ ಅಲ್ಲಿ ಇದ್ದಾರೆ ಅಂತ ಕೂಡ ನಾನು ಎಕ್ಸ್ ಪ್ಲೈನ್ ಮಾಡ್ತೀನಿ. ಹಾ ನೋಡೋಣ ಅದು ಏನಾಗುತ್ತೆ ಅದು. ಹ್ಮ್
ಹ ಸರ್ ಹಂಗರೆ ಪ್ರಾಜೆಕ್ಟ್
ಆ ಸಕ್ತ ಹ್ಮ್ ಅದೇನ್ ಪ್ರೈಸ್ ಅಂತ್ ಮತ್ತೆ ನೀವು ಹೇಳಿದ್ರೆ ಒಂದ್ಸಲ ಚೆನ್ನಾಗಿರೋದು ನಾಲ್ಕ್ ಕನ್ವೆೇ ಮಾಡ್ಬಿಟ್ಟು ನಾನು ಔಟ್ ಪುಟ್ ನಾವೇ ಬರ್ತಿ ತ್ತೀದ್ವಿ ಅಲ್ಲಿ ವಿಸಿಟ್ಗೆ ನಮ್ಮ ಮೇಡಮ್ ಅವರ್ ಪಕ್ಕದಲ್ಲೆ ಇದ್ದಾರೆ ಅವರು ಕರ್ಕೊಂಡು ನಮ್ದ್ ಒಂದು ಟೀಮ್ ಇದೆ.
ಹಾ ಹಾ
ಹ ನಾವು ಅದು ಟೀಮ್ ಸಮೇತವಾಗಿ ಅಲ್ಲಿಗೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಇಂತಥ ಡೇಟ್ ಅಂತ ಪ್ಲೇಸು ಸೆಟ್ ಆದ್ರೆ ನಾವು ಅಲ್ಲಿ ಬಂದ್ಬಿಟ್ಟು ಅದು ಔಟ್ ಪುಟ್ ಎಲ್ಲ ನೋಡ್ಕೊಂಡು ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ಕೊಂಡ್ ಬರ್ದಕ್ ಬರುತ್ತೆ.
ಹ್ಮ್ ಸರ್ ಈ ನೀವು ಪ್ರಾಜೆಕ್ಟ್ ನಮ್ ತಗೊಂಡ್ಬಿಟ್ಟು ಏನಕ್ ಯೂಸ್ ಮಾಡ್ತೀರಾ.
ಅದೇ ಈಗ ನೀವ್ ಯಾವತರ ಈಗ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಏನ್ ವರ್ಕ್ ಮಾಡುತ್ತೆ ಅನ್ನೋದನ್ನ‌.
ಹಾ ಹಾ
ನಮ್ಮಲ್ಲೂ ಅದರ್ ಮೇತೆಡ್ಸ್ ಇದ್ದಾವೆ ಡಿಟೆಕ್ಟ್ ಮಾಡೋದಕ್ಕೆ ಇಲ್ಲಿ ಏನಾದ್ರು ಫಾಲ್ಟ್ ತೆಗಿಯೋನ ಅಥವಾ ಲೈನ್ ಬ್ರೇಕ್ ಆಗಿದೆೇಯನಾ ಅಥವಾ ಪವರ್ ಸಪ್ಲೈ ಬ್ರೇಕ್ ಆಗಿದ್ದಕ್ಕೆ ಏನ್ ರೀಸನ್ಸ್ ಮೇಲ್ಗಡೆ ಏನಾದ್ರು ಬಿದ್ದು ಇದಾಗ ಏನೂ ಅಂತ ನಮ್ಮಲ್ಲೂ ಹಲವರು ಮ್ಯಾ ತೆಡ್ಸ್ ಇದ್ದಾವೆ ಯಾಕಂದ್ರೆ ನಾವು ಈ ಮಾಡ್ತೀವಿ ಅಂತಂದ್ರೆ ಈಗ ಟ್ರಾನ್ಸ್ ಮಿಷನ್ ಲೈ ಪವರ್ ಸಪ್ಲೈನಲ್ಲಿ ಫ್ರಮ್ ಪಾಯಿಂಟೂ ಪಾಯಿಂಟ್ ನಮಗೆ ಏನ್ ಕಟ್ ಪಾಯಿಂಟ್ಸ್ ಇರ್ತವೆ ಆನ್ ಲೈನ್ ಟ್ರಾನ್ಸ್ಮಿಷನ್ಸ್ ಅಲ್ಲಿ ಕೆಲ ಪಟ್ ಕಟ್ ಪಾಯಿಂಟ್ಸ್ ನಾ ಸೆಟ್ ಮಾಡ್ಕೊಂಡಿರ್ತೀವಿ ಜೊತೆಗೆ ನಮ್ಗೆಲ್ಲಿ ಇನ್ ಬಿಟ್ವೀನ್ ಸಬ್ ಸ್ಟೇಷನ್ಸ್ ಗಳನ್ನು ಇರ್ತವೆ. ಅಲ್ಲಿ ವರ್ಕರ್ಸ್ನೆಲ್ಲಾ ಬಿಟ್ಟಿರ್ತೀವಿ ನೋಡ್ಕೊಳ್ಳೋದಿಕ್ಕೆ ಮಾಡ್ಕೊಳೋದಿಕ್ಕೆ ಅಂತ ಹೇಳ್ಬಿಟ್ಟು.
ಹ್ಮ ಹ್ಮ
ಹ ನಮಗೂ ಅದರ್ ಮೆತೆಡ್ಸ್ ಇದ್ದಾವೆ ಈಗ ನೀವು ಹೇಳ್ತಿರೋ ಟಾಪಿಕ್ ಕೂಡ ತುಂಬಾ ಚೆನ್ನಾಗಿದೆ. ಹ ಈಗೇನು ನಾವು ಯೂಸ್ ಮಾಡತಕ್ಕಂತ ಮೆಥಡ್ಸ್ ಗಳು ಸೇಮ್ ಇದಾವಲ್ಲ ನಾವು ಡಿಟೆಕ್ಷನ್ ಗೆ ಟ್ರಾನ್ಸ್ಮಿಷನ್ ಲೈನ್ ಕಟ್ ಆಗಿದ್ಯೋ ಅಥವಾ ಶಾರ್ಟ್ ಆಗಿದೆಯೋ ಇನ್ನೊಂದಾಗಿದ್ಯೋ ಅಂತ ಅದ್ರೂ ಜೊತೆಗೆ ಇದನ್ನು ಆದ್ರೆ ಎಲ್ಪ್ ಆಗುತ್ತೆ. ಹ ನಮಗೆ ಡಿಟೆಕ್ಷನ್ ಇನ್ನುನೂ ಅಂತ ಒಂದು ಉದ್ದೇಶ.
ಹಾ ಹಾ
ಆ ಒಂದು ಉದ್ದೇಶದಿಂದ ಏನ್ ಮಾಡ್ತಾ ಇದ್ದೀವಿ ನಾವು. ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಬೈ ಮಾಡೋದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ತೋರಿಸ್ತಾ ಇರೋದು. ಹ
ಹಾ ಹಾ
ಅದು ಈಗ ನಮ್ ಬಾಸ್ ಹತ್ರ ಹೋಗಿ ಕನ್ವೇ ಮಾಡ್ತೀನಿ ನಾನ ಇವತ್ತು ಈ ತರ ಎಲ್ಲ ಇದೆ ಅಂತ ಇನ್ನೊಂದಂದು ಮೆತಡ್ ಅಂತೇಳ್ಬಟ್ಟ ಅವ್ರು ಏನ್ ಹೇಳ್ತಾರೆ ನೋಡ್ ಕಂಡು
ಹಾ
ನೆಕ್ಸ್ಟ್ ಅದ್ದ್ಮೇಲೆ ನಮ್ಮ ಟೀಮ್ ಮೆಂಬರ್ಸ್ಗ ಏನ ಅವ್ರು ಇನ್ಫಾರ್ಮ್ ಮಾಡಿದ್ರೆ ಹ ನೋಡ್ಕಳಿ ಅದು ಯ ತರ ಏನು ಅಂತ ಒಂದ್ಸಲ ವಿಸಿಟ್ ಕೊಟ್ಟ ಔಟ್ಪುಟ್ ಎಲ್ಲ ಚೆಕ್ ಮಾಡ್ಕೊಂಡ ಬನ್ನಿ ಅಂತ ಹೇಳಿದ್ರೆ ನಾವು ಬಂದು ಅಲ್ಲಿ ನೋಡ್ತೀವಿ ಕರೆಕ್ಟ್ ಆಗಿ ಔಟ್ಪುಟ್ ಬಂತು ಎಲ್ಲ ಆಯ್ತು ಅಂದ್ರೆ ಕ್ಷ ನೀವೇನು ಹೇಳಿರೋ ಪ್ರಕಾರನೇ ಮಾಡಲಿತ್ತು ಅಂದ್ರೆ ಅದು ಓಕೆ ಒಂದ್ ವೇಳ ಏನಾದಾರರು ನೀವು ಇಲ್ಲಿ ಹೇಳಿರೋದ ಎಕ್ಸ್ಪ್ರೆಮಾಡಿೇವ ಅಂತರ ಅಲ್ಲಿ ಮಾಡಲ್ ಇರೋದೇವ ಒಂತರ ಆದ್ರೆ ಅದ ಎಕ್ಸೆಪ್ಟ ಮಾಡಲ್ಲ ಯ ಕಣಕ್ಕುವೆ
ಹ್ಮ್ ಹ್ಮ್
ಅದು ಜೊತೆಗೆ ನೀವ ಏನ್ ಟಾಪಿಕ್ ಮಾಡಿರ ಅದಕ್ಕೆ ಡಾಕ್ಯುಮೆಂಟ್ರಿ ಪ್ರೂಫು ಸಮೇತವಾಗಿ ನೀವು ಸೇಲ್ ಮಾಡ್ತೀನಿ ಅನ್ನೋದಾದ್ರೆ
ಹ್ಮ್
ಮಾಡಲ್ ಮಾತ್ರ ಅಲ್ಲ ನೀವ್ ಏನ್ ಮಾಡಲ್ ಬೇಸ್ ಪೇಪರ್ಸ್ ಏನ್ ತಗೊಂಡಿರ್ತೀರಲ್ಲ
ಹ್ಮ ಹ್ಮ್
ಅದ್ರ ಜೊತೆಗೆ ನೀವು ಡಾಕ್ಯುಮೆಂಟ್ರರಿ ಪೇಪರ್ಸ್ ನೀವು ಏನ್ ರಿಲೇಟೆಡ್ ಮಾಡಲ್ ಇದಾವಲ್ಲ ಅದೆಲ್ಲವನ್ನು ಕೂಡ ಕೊಡ್ಬೇಕಾಗತ್ತೆ ಮಾಡಲ್ ಜೊತೆ
ಹೌದಾ
ಹಾ ಇವನ್ ನೀವು ಮಾಡಿದ್ದೀನಿ ಅನ್ನೋದನ್ನು ಒಂದ್ ಬಿಟ್ರೆ
ಹ್ಮ್
ರಿಮೈನಿಂಗ್ ಯಾವವುದೇ ತರದ ನಿಮಗೆ ಪ್ರೂಫ್ ಅಥವಾ ರೆಕಾರ್ಡ್ ಯಾವವುದೇ ತರದ್ ನಿಮ್ಮ ಹತ್ರ ಉಳಿಯಲ್ಲ ನೀವು ಕೊಡ್ಬೇಕಾಗತ್ತ ಅದ್ನೆೆಲ್ಲ ನಮ್ಮ್ ಕಡೆಗೆ ನಮ್ಮ್ ಕಂಪ್ನಿಗೆ ಆ್ಯಂಡ್ ಓರ್ ಮಾಡಬೇಕಾಗುತ್ತೆ ಮಾಡಲ್ ಜೊತೆಾಗಿ ಇನ್ಕ್ಲೂಡಿಂಗ್ ಮಾಡಲ್
ಹಾ ಹಾ ಹೌದು ಸರ್ ಹೌದು
ಹ್ಮ್ ಸರಿ ನಾನು ಮಾತಾಡ್ತೀನಿ ಮಾತಾಡ್ಬಿಟ್ಟು ನಾನು ಕಾಲ್ ಮಾಡ್ತೀನಿ ನಮ ಸರ್ ಆಂಟ್ರೇನ್ ಕನ್ಫರ್ಮ್ ಮಾಡ್ಕೊಂಡು ಮೊದ್ಲು ಕನ್ವೆೇ ಮಾಡ್ತೀನಿ ಅವರು ಹೂ ಅಂದ್ರೆ ಒಂದ ವೇಳೆ ಡೇಟ್ ಕನ್ಫರ್ಮ್ ಮಾಡ್ಕೊಂಡು ನಾನ್ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಟೈಮಲ್ಲಿ ನಮ್ ಕಮಿಟಿ ಅವರೆಲ್ಲ ಬರ್ತಾರೆ
ಹಾ
ನಮ್ ಕಮಿಟಿ ಅವರ ಮುಂದೆ ಎಲ್ಲ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಈಗ ನನ್ನ ಹತ್ರ ಮಾಡಿರಲ್ಲ ಅದೇ ತರ ನೀಗ ಹಾ ಅಲೆ ಇನ್ಫ್ರಾರೆಡ್ ಓ ಕಮಿಟಿ ನೀವು ಮಾಡ ಮಾಡಲ್ ನ ಅಲ್ಲೇ ತರ್ಬೇಕಾಗುತ್ತೆ ಮಾಡಲ್ನ ತೋರ್ಸ್ಬಿಟ್ಟು ಆ ಈಜ ಇನ್ಸ್ಟ್ರರುಮೆಂಟ್ ಯೂಸ್ಡಿಂದ ಮಾಡಲ್ ಅದನ್ನೆಲ್ಲ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತ ಯಾವ್ಯಾವ ಇನ್ಸ್ಟೂಮೆಂಟ್ ಯಾವ ತರ ವರ್ಕ್ ಆಗುತ್ತೆ ಜೊತೆಗೆ ಈ ತರ ಶಾರ್ಟ್ ಆಯ್ತು ಅಂದ್ರೆ ಹೆಂಗ ಪವರ್ ಸಪ್ಲೈ ಕಟ್ ಆಗುತ್ತೆ ಅನ್ನೋದನ್ನು ಕೂಡ ನೀವೆ ಅಲ್ಲಿ ತೋರ್ಸ್ಬೇಕಾಗುತ್ತೆ
ಹಾ ಹಾ
ಅದನ್ನೆಲ್ಲಾ ತೋಸಿ ಮಾಡಿ ಇದಾದ್ರೆ ಓಕೆ ಆಗುತ್ತೆ ಕಮಿಟಿ ಮೆಂಬರ್ಸ್ ಎಲ್ಲ ಓಕೆ ಮಾಡಿದ್ರೆ. ಫೈನಲ್ಲಿ ಕನ್ಕ್ಲೂಡ್ ಮಾಡ್ಬೋದು.
ಹಾ ಓಕೆ ಸರ್ ಆಯ್ತು ನಾವು ಆದಷ್ಟು ನಮ್ಮ್ ಫೇವರ್ಗ ಮಾಡ್ಕೊಕೆ ಯೋಚನೆ ಮಾಡಿ ಸರ್.
ನೋಡದ ಅದು ಇನ್ನೊಂದೇಏನು ಅಂತಂದ್ರೆ ಒಬ್ನೇ ಇರಲ್ವಲ್ಲ ಅದು. ಕಮಿಟಿ ಮೆಂಬರ್ಸ್ ಎಲ್ಲ ಇರ್ತಾರೆ ಬಿಡಿ ಅದೇನ್ ನೋಡೋಣ. ಈ ಔಟ್ಪುಟ್ ಕರೆಕ್ಟ್ ಆಗಿದೆ ಅಂದ್ರೆ ನೀವು ಏನ್ ಹೆದರಂತ ಅವಶ್ಯಕತೆ ಇಲ್ಲ
ಹಾ ಹಾ
ಇರೀ ನಾನು ನಮ್ಮ್ ಬಾಸ್ ಹತ್ರ ಕನ್ವೇ ಮಾಡಕೊಂಡು ನಮ್ಮ ಟೀಮ್ ಮೆಂಬರ್ಸ್ ಅಲ್ಲಿ ಯಾರು ಬರ್ತಾರೆ ನೋಡ್ಕೊಂಡು ನಾನ್ ನಿಮಗೆ. ಇಂಫ್ರಮ್ ಮಾಡ್ತೀನಿ.
ಸರಿ ಸರ್ ಆಯ್ತು.
ಹಾ ಓಕೆ ಓಕೆ ನಾನ ಮಾಡ್ತೀನಿ ಬಿಡಿ ನಿಮ್ಗೆ ಸರಿ ಸರಿ ಸರಿ.